ಹ
ಹಲೋ
ಹೇಳಿ ಸಾಯಬ್ರೆ
ಅದೇ ನಿಮ್ದು ಎರಡ್ ಸಾವಿರ ಇಪ್ಪತ್ತಾ ಕಟ್ಟಿದ್ದು ನಮದುು ಎರಡು ಸಾವಿರ ಇಪ್ಪತ್ತ
ಹ್ಮ್ ನಮ್ದು ಅಕ್ಟೋಬರ್ ಅಲ್ಲಿ ಆ ಆಗೋಗಿತ್ತು ಕಟ್ಟಿದೆಲ್ಲ
ಹಾಂ
ಹ್ಮ್
ನಮ್ದು ಜುಲೈಯಲ್ಲಿ ಏನ ಮಾಡಿದ ಪೂಜೆ ನಮ್ದು ಫುಲ್ ನಿಮ್ದು ನಮ್ದು ಫುಲ್ ಕಟ್ಟಿಲಿಲ್ಲ ಅಂದ್ರೆ ಮನ ಇತ್ತು ಪೇಂಟ್ ಹಾಕ್ಸಿದ್ರೆ ಅರೆೇ ವುಡ್ ಈ ವರ್ಕ್ ಏನ್ ಮಾಡ್ಸಲಿಲ್ಲ ಮತ್ತೆ ಎಲೆಕ್ಟ್ರಿಕ್ ಕೆಲ್ಸ ಏನ ಮಾಡ್ಲಿಲ್ಲ ಹಂಗೈತ ಅಷ್ಟೆ ಆಮೇ ನಾವ ಇಲ್ಲಿ ಬಂದಿ ನಾವ ಇಲ್ಲಿ ಇದ್ದಿ ಮಾಡ್ಸ ಲ್ಲ ಅವಾಗೆಲ್ಲ ಇದಲ್ಲ ಇದಿತ್ತಲ್ಲ ಮಹಾಮಾರಿ
ಹ್ಮ್ ಹ್ಮ್
ಅದರಿಂದ ಅದಂದ
ನಮ್ದು ಅವೆಲ್ಲಾ ಅದೆಲ್ಲಾ ಒಂದೇ ಸತಿ ಮುಗಸ್ ಹಕೊಂಡ್ ಬಂದಿದಕ್ಕೆ ಅಕ್ಟೋಬರ್ ಇಲ್ಲಾ ಅಂದ್ರೆ ಇಲ್ಲಿ ಮೇ ಅಥವಾ ಜೂನ್ ಅಲ್ಲಿ ಸಿಕ್ಕಿರೋದು
ಅದೇ ನ ಅಲ್ಲಿ ನಮ್ಮ ನಮ್ಮಪ್ಪ ಇಟ್ಕೊಂಡೆ ಅಲ್ಲೂ ಕೊಡ್ಬೇಕೇು ದುಡ್ಡು ಇಲ್ಲೆಲ್ಲಾ ಕರ್ ಚಾಕ್ತೈತೆ ಏನಿಕ್ಕ ಇಲ್ಲೇ ಇದ್ದ ತಗೋಣ ಇಲ್ಲೇ ಇಡ್ಕೊಂಡು ಇಲ್ಲೇ ಇದ್ದು ನಾವೆಲ್ಲ ಕೆಲಸ ಮಾಡ್ಸ
ಅದು ಒಳ್ಳೇದ ನಾವವು ಪಕ್ಕದದಲ್ಲಿ ಇದ್ರು ಕ್ಲೀನ್ ಆಗಿ ಮಾಡ್ತವ್ರ ಇಲ್ಲಾಂದ್ರೆ ಮಾಡಲ್ಲ
ಹ್ಮ್ ನಮ್ ಕೆಳಗಡೆ ಮನೆ ಹೆಂಗಿದ ಕಾಲಿಿತಲ್ಲಾ ಎತ್ ಸಾಮಾನ ಎಲ್ಲಲ್ಲಿ ಬಿಸಾಕ ಏನೇನ್ ಬೇಕೋ ಇಂಪಾರ್ಟೆಂಟ್ರ್ತ ಸಾಮಾನಯ ಇರ್ತಲ್ಲ ಅದು ಮಾತ್ರ ಇಿಡ್ಕೊಂಬಿಟ್ಟು ನಮ್ಮ ಮೇಲೆ ನಿನ್ನು ಮಿಕ್ಕಿದೆದೆಲ್ಲ ಕೆಳಗಡೆ ಹಾಕ್ಬಿಟ್ಟು ಫಸ್ಟ್ ನಮ್ಮನ್ನೇ ಮಾಡ್ಕೊಂಡ್ರೆ ಆಮೇಲೆ ನಮ್ಮನೆ ಮಾಡಸಿದಮ್ಮನೆ ಎಲ್ಲ ಸಾಮಾನ ಮೇಲೆ ಎತ್ಕೊಂಡ್ಬಟ್ಟ ಕೆಳಗಡಿಂದ ಮಾಡ್ಸ್ಕು.
ಇದು ಇವಾಗ ನಾವರೋ ಇರೋ ರೂಮ್ ಹೆಂಗ ೈತ ಅಂದ್ರೆ. ಆ ಟವರ್ ಇರೋದಿಕ್ಕೆ. ಪೂರ್ತಿ ಎದುರುಗಡೆ ಇದೆ.
ಹಾ.
ಅದ್ರ ಜೊತೆಗೆ ಇದು ಪೂರ್ತಿ ಕವರ್ ಆಗಬಿಡುತ್ತೆ. ಹಂಗಾಗಿ ಅಷ್ಟೇನು ಸಿಗ್ನಲ್ಸ್ ಬರಲ್ಲ.
ಸಿಗ್ನಲ್ ಬರ ನಂದು ನಮ್ದು ಇಲ್ಲೇ ನನ್ ರೂಮ್ ಪಕ್ಕದಲ್ಲ ಎರಡ್ ಮೂರ್ ಮನೆ ಬಿಟ್ರನೆ. ಹಾಂ ಅಲ್ಲಿ ತವರಿದಪ್ಪ.
ಹ ನಮ್ದ್ ಅಷ್ಟ ಇಲ್ಲ ನಮ್ದ್ ಎಷ್ಟೇಂಗ ಹೆಂಗಂದ್ರೆ ನಮ್ ಕ್ಲಾಸ್ ರೂಮ್ ನಿಿಂದ ಗೇಟ್ವರೆಗೂ. ಅಷ್ಟು ಡಿಸ್ಟೆನ್ಸ್ ಐತೆ.
ಇಲ್ಲಾ ನಾ ಇಿಲ್ಲಿಂದ ನ ಮನೆಯಿಂದ ಎರಡ್್ಮ ಮೂರ್ ಮನೆ ಬಿಟ್ರೇನೆ ಉದ್ದಕ್ಕಿದೆ ಮನೆ ಬೇರೆ. ಆದದ್ಮೇಲೆ ಟವರ್ ಕೊಟ್ಟವ್ರ ಎಷ್ಟು. ಚೆನ್ನಾಗಿ ಬರ್ತದ ನಾನು ಒಂದು ಬೆಳಗ್ಗೆ ಒಂದು ಸರ್ತಿ ಚೆಕ್ ಮಾಡ್ತೀನಲ್ಲ ನನ್ನದು ತ್ರೀ ಹಂಡ. ರಡ್ ಇಲ್ಲ ಮುನ್ನೂರು ಇಲ್ಲ ನಾನೂರು ಎಂ ಬಿ ಎಸ್ ಬರ್ತದಪ್ಪ ಒಂದಸತಿ.
ಏ ಇಲ್ಲ ನಾನು ಈಗ ನೋಡು ಈಗ ರೂಮ್ ಬಿಟ್ಟು ಹೊರಗಡೆಗ್ ಬಂದ ಅಂದ್ರೆ. ಹೊರಗಡೆಗ್ ಬರೋಷ್ಟೊತ್ತಿಗೆ ಫುಲ್ಲು ಜೋರಾಗಿ ಬರ್ತಾ ಇರುತ್ತೆ. ಹ ನೀ ಅವನೊಂದ್ಸತಿ ನನ್ಗೆ ಹತ್ತೋರ್ಗ ಹೋಗ್ಬಿಟ್ಟೈತೆ. ಎಮ ಬಿ ಬಿ ಎಸ್ ರೂಮ್ ಇದು ರೂಮ್ ಒಳಗಡೆಗೆ ಬಂದ್ರೆ ನನಗೆ. ಹಾಗಗೆ ಒಂದು ಒಂದಕ್ಕಿಂತ ಕಮ್ಮಿನೂ ಇರುತ್ತ ನೊಂದ್ಸತಿ.
ನಾನ ಒಂದಂದ ಕಮ್ಮಿ ಯಾವತ್ತು ಹೋಗಿಲ್ಲಾ ಹತ್ತುಗೂ ಒಂದ್ಸತಿ ಬಿದ ಹೋಗುತ್ತೆ ಯಾಕಂದ್ರೆ ಒಂದ್ಡೆ ಒಂದ್ ಸತಿ ಫೋರ್ ಜಿ ಬಿ ಬರ್ತದಲ್ಲಾ. ಬಿದೋ ಬಿಡ್ತಾರೆ ಅದ ನಂದು ಬೆಳಿಗ್ಗೆ ಬೆಳಿಗ್ಗೆ ಬೆಳಗ್ ಬೆಳಿಗ್ಗೆ ಇರ್ತದಲ್ಲ. ಮುನ್ನೂರ ಅಂತೂ ಬಂದೇ ಬರ್ತದೆ ಮುನ್ನೂರು ಮುನ್ನೂರು ಎಂ ಬಿ ಪಿ ಎಸ್ ಬರ್ತದೆ ಏನ್ ಬರ್ತದ ಗೊತ್ತವಾಗ ನಂಗಗೆ.
ಇದು ಜಿಯೋದ ಪರವಾಗಿಲ್ಲ ಬರುತ್ತೇ ಎಷ್ಟು. ಇದ್ ಮಾಡ್ಕೊಂಡ್ರು ಏರ್ಟೆಲ್ ಭಾನುವಾರತ್ತು ಬಂದ್ರೆ ವೈಫೈ ಇದ್ ಇದಿರೋದ್ರಿಂದ. ಎಲ್ ಮನೆ ಸುತ್ತಮುತ್ತಲ ಇರೋರೆಲ್ಲ ಹರಟಲ್ ಹಾಕ್ಸ್ಕೊಂಡವ್ರೆ. ಬಾನವಾರ ಫುಲ್ಲು ನಿಧಾನ ತಿರುಗ.
ಯ್ ಅದೇನೋ ಗೊತ್ತ ಅದೇನೋ ಗೊತ್ತಿಲ್ಲಪ್ಪಾ ನಂದು ಏಟಲ್ಲಲ್ಲಾ. ನಾು ಜಾಸ್ತಿ ಜನ ಮಾತಾಡಿದ್ದೀನೆ ಬೇರೆಯವರೆಲ್ಲ ಯೂಸ್ ಮಾಡ್ತಲ್ಲ. ಏರ್ಟೆಲ್ ಇಸ್ಕೊಂಡಿರೋವರು ಈಗ ಇದು ಬರ್ಸಲ್ಲ ಸ್ಯಾಮ್ಸಂಗ. ಸಾಮಸಂಗ್ ಕ ಸಾಮಸಂಗ್ ನುವಾ. ಆ ಫೋನುಗೆ ಏರ್ಟೆಲ್ ಸಿಮ್ ಹಾಕ್ಕೊ್ಬಿಟ್ರೆ ನೆಟ್ಟೇ ಬರಲ್ಲಪ್ಪ ಈಗ ನಂದುತ್ತು ಫೈ ಜಿನೇ. ಇದು ಪ್ಯಾಕೋ ಆದ್ರೆ ನಾನು. ಉಪಯೋಗಸೋದ್ರೆ ಬರದೇ ಇಲ್ಲ ಒಂದೊಂದು ಏನೊಂದ ಮೂರ್ ನಾಲ್ಕು ಇದು ಚಿತ್ರಗಳು. ಡೆವಲಪ್ ಮಾಡಿದೆ ನಾನು. ಹ ನಿನ್ ನಿಮ್ಮನೆ ಹಿಂದಿನ ಕೋಟ ಮುಗ್ದೋಗೈತೆ ಏನೋ ಮುಂದಿನ. ಪಡಲಿ ಡೌನ್ ಏನ ಮಾಡಿ ಅಂತ ಹೇಳತ್ತೆ.
ಇನ್ನೊಂದು ನೋಡು ಇದ್ರಲ್ಲೂ ರಾಜಕೀಯಲ್ಲಿ ತಂದ್ಬಿಟ್ರು ಎರರ್ಟೆಲ್ ಅಲ್ಲಿ ಹೆಂಗಗೆ ಅಂದ್ರೆ ನೀನು. ಈಗ ಮೊದ್ಲು ಕ್ಯಾ ಕಟ್ಬಿಟ್ಟು ಆಮೇಲೆ ಮಾತಾಡಂಗಿರೋಗೆ ಅವ್ರಗ್ ಪ್ರಯಾರಿಟಿ ಎಲ್ಲ ಅಂತೆ. ಅವ್ರಿಗೆ ಕಮ್ಮಿ. ಉಪಯೋಗ್ಸ ಕೊಡ್ತಾರ ಅದೇ ನೀನು ಎಲ್ಲ ಉಪಯೋಗ್ಸ್ಕೊಂಡ್ಂಬಟ್ಟು ಆಮೇಲೆ ನೀನ್ ಕಸು ಕಡ್ತೀ ನೋಡ.
ಹಾ.
ಹ ಅದು ಅವ್ರ. ಹೆಂಗೆ ಅಂದ್ರೆ ಅವ್ರು ಎಷ್ಟು ಉಪಯೋಗ್ಸಿದರು ಅಷ್ಟ್ ಕಟ್ತಾರಲ್ಲ ಸೊ ಅವಾಗ ಇವ್ರಗ್ ಜಾಸ್ತಿ ಬರುತ್ತೆ ದುಡ್ಡು.
ಹ .
ಅವ್ರಿಗೆ ತುಂಬಾ ಗಮನ ಕೊಡತವ್ರಿ.
ಗೊತ್ತಾಯ್ತ್ತು ಗೊತ್ತಾಯ್ತು ಗೊತ್ತಾಯ್ತು ಹ್ಮ್ ನಮ್ಮ. ಈಗ ನೋಡಿ ಹೆಂಗಿದ್ರು ಈಗ ನೋಡ್ಲಿ ಎಷ್ಟು ಮೂರ್ ಸಾವಿರದ ಐನೂರ ತೊಂಬತ್ತೊಂಬತ್ ಮಾಡೋರಪ್ಪಾ. ಹತ್ತತ್ರ ನಾಲ್ಕು ಸಾವಿರ ಮೂರು ಸಾವಿರದ ಆರುನೂರು ರೂಪಾಯಿ ಇಳ್ಕೊ.
ಚೈನಾದು ವಿಷಯ ಹೊರಗ್ ಬಿತ್ತು ನೋಡ್ದ.
ಹಾ-
ಚೈನಾದು ವಿಷಯ ಹೊರ್ಗ್ ಬಿದ್ದತೆ.
ಏನೋ
ಅದೇ ಇಲ್ಲಿ ನಮ್ ದೇಶದವರು ಅಲ್ಲಿ ಇದ್ದವರು ಹ ಚೈನಾ ಅದು ಏನು ಫೈರ್ ವಲ್ ಕ್ರ್ಯಾಕ್ ಮಾಡಿ ಅಲ್ಲಿರೋ ಪರಿಸ್ಥಿತನ್ನು ಲೈವ್ ತೋರ್ಸೋರ ಅಂತೆ.
ಹಾ ಹಾ ಹಾ ಗೊತ್ತಾಯ್ತ್ ಬಿಡು ಗೊ ಗೊತ್ತಾಯ ಬಿಡು ನಾವೆಲ್ಲಾ ಏನ್ ಅನ್ಕೊಂತೀವಿ ಚೈನಾ ತುಂಬಾ ಮುಂದೆ ಇದ್ದಾರೆ ಎಲ್ಲಾ ಇದ್ದಾರೆ ಅಂತ ಹೇಳ್ ಬಿಟ್ಟಿ ಅವ್ರ ಅಲ್ಲಿ ನಿಜ ಸ್ವರೂಪ
ಅದು ಹಂಗಲ್ಲ ಅದು ಪರವಾಗಿಲ್ಲ ಅವ್ರದ್ದು ಜಾತಿ ಜನಾಂಗ ದು ತುಂಬಾ ಅಂದ್ರೆ ತುಂಬಾ ಹದಗೇಟ್ಗ್ಬಿಟ್ಟಿದ ಅಂತೆ ಅವ್ರ್ದು ನಮಗಿಂತ ಹೀನಾಯವಾಗ ಐತಿ ಅಂತೆ ಅಲ್ಲಿ.
ಓಹೋ ಹೋ ಹೋ ಅವರು ತೋರ್ಸ್ಕೊಳಲ್ಲ ಅಷ್ಟ.
ಅ ತೋರ್ಸ್ಕೊಂಡೋದಲ್ಲ ನಮ್ದು ಇಲ್ಲಿ ಏನು ಬಡಗ್ರು ಆದ ಒಂದು ಇದಿರುತ್ತೆ ಮನೆ ಆದ್ರರು ಆದರೂ ಇರುತ್ತೆ. ಅವ್ರ ಹೋಗಿ ಹೊರ್ಗಡೆ ತಗೊಂಡ್ ತಿನ್ಬಹುದು ಅಷ್ಟಾರು ಒಂದು ಇದಿದೆ ಅವ್ರಿಗೆ. ಅಲ್ಲಿ ಚಿನಾದಲ್ಲಿ ಇರೋರ್ದ ಹಂಗಲ್ಲ. ಆ ಮೇಲ್ಗಡೆ ಜನ ಜನಾಂಗದ ಅವ್ರು ಏನ್ ಉಪಯೋಗ್ಸ್ಕೊಂಡ್ ಬಿಟ್ಟಿರ್ತಾರಾರೋ ಅದನ್ನ ಎತ್ಕೊಂಡು ತಿಂತಾ ಇದಾರೆ ಅವ್ರು.
ಅದೇ ಇವರು ನಾವು ಅದೆ ತೋರ್ಸ್ಕೊಂತೀರಿ ನಮ್ದ್ ಹೆಂಗಿದೆ ಅಂತ ಅವರು ಹಂಗಲ್ಲ ನಾವ ತುಂಬಾ ಒಳ್ಳೇವರು ನಮ್ ತುಂಬಾ ಇದೆಲ್ಲ ನಮ್ದು ಎಲ್ಲ ಹೆಂಗ ಹಿಂಗ ಹೀಗ ಆಗೈತ ಅಂತ ಎಲ್ಲ ಒಳ್ಳೇದಷ್ಟೇ ತೋರ್ಸ್ಕೊಂತಾರ ಅಷ್ಟೇ ಅವ್ರು.
ಹ್ಮ್. ಅವ್ರ ಮಾಡಕ್ಕೆ ಇನ್ನು ಇದೆಲ್ಲ ಹೊರ್ಗ್ಬಡ್ಬಟ್ರೆ ಅವ್ರದು ಇದು ಕಮ್ಮಿ ಆಗ್ಬಿಡುತ್ತೆ.
ಹಾ.
ಹಂಗಾಗ ಬಿಟ್ಟಿರ್ಲಿಲ್ಲ ಇದವ್ರಿಗು ಆದ್ರೆ ಯಾರು ತ ತಲೆ ಕೆಟ್ಟವ್ರು ಅದನ್ನೆಲ್ಲಾ ಈಚಕ್ ಬಿಟ್ಬಿಟ್ಟ ರೋರ್ ಇವಾಗ ಎಲ್ ನೋಡ್ರು ಅದೇ ಸುದ್ದಿ.
ಹ ನಾನು ನೀನು ಅದ ಅರ್ಥ ಆಗಿಲ್ಲ ನಾನು ಇವತ್ತು ಬೆಳಿಗ್ಗೆ ಯಾವ್ದೋ ನೋಡ್ತಾ ಇದ್ದೆ ಅದಲ್ಲಿ ಹೇಳ್ತರು ನಂಗೆ ಚೀನಾ ಅಂತ ಗೊ ಗೊತ್ತಿಲ್ಲ ಯಾವ್ದ ಹೇಳಿದ್ರು ನ ಬೇರೆ ದೇಶ- ಅಂಕೋಳಿ ನೀನ್ ಹೇಳಿ ಇವಾಗ ಗೊತ್ತ ಚೀನಾ ಅಂತ ಎಲ್ಲಾ ಮುಖಗಳು ಒಂದೇ ತರ ಇರ್ತವಲ್ಲ. ಚೀನಾ ಈ ಕೊರಿಯಾ ಜಪಾನ್ ಏನ್ ಡಿಫ್ರೆನ್ಸ್ ಇಲ್ಲಲ್ಲೇ ನಾನು ನಾನು ಹೇಳಿಲ್ಲ ನಾನು ಶನಿವಾರದಿಂದ ಹೋಗಲ್ಲ ಅಂತಾ.
ನಾನ್ ಇವತ್ತು ಓದೋಣ ಅಂತ ಕುಂತೆ ಅದ ನೀನು ಕಲ್ಸಿರೋಂತ ಲೆಖನಗಳನ್ನ ಅವು ಅದೇ ನಾವ್ ಬರ್ದಿರೋ ಲೇಖನಕ್ಕೆ ಫಲಿತಾಂಶಗಳು ಸೇಮ್ ಬರ್ಬೇಕಲ್ಲ.
ಯ್ ಬರ್ತದ.
ಅಲ್ಲ ಅಲ್ಲ ಫಲಿತಾಂಶಗಳು ಸೇಮ್ ಬರ್ತ್ತಾವ ಇಲ್ಲ ಅಂತ ಹೇಳ್ಬೋದು. ಬೀಟ್ಟ ಅಲ್ಲಿ ಚೆಕ್ ಮಾಡಕ್ಕೆ
ಹಾಕಿರೋದು ನಾನು ಫಸ್ಟು ಏನ್ ಮಾಡ್ತೀನಿ ಗೊತ್ತಾ ನಾ ಮ್ಯಾಮ್ ಯಮ್ಮ ಕೊಟ್ಟಾಳಲ್ಲ.
ಗೊತ್ತಾಯ್ತು ಅಲ್ಲ ಕೇ ಕೇಳ್ಸ್ಕಲಿ ಏನಾಯ್ತು ಅಂತ ಆತರ ಫಲಿತಾಂಶಗಳು ಬರ್ತಾವಿಲ್ಲ ಅಂತೇಳ್ಬಿಟ್ಟು ಆ ಇದೇನು ಇಂಟರ್ನೆಟ್ಗೆ ಹೋಗ್ಬಿಟ್ಟು ಅದನ್ನ ರನ್ ಮಾಡ್ದೆ. ಯಾವ್ ಸಾಫ್ಟ್ ವೇರ್ ಕೂಡ ವರ್ಕ್ ವರ್ಕ್ ಆಯ್ತ ಆಗ್ತಇಲ್ಲ ಎಲ್ಲಾ ತಿ ತಿರುಗ್ತಾ ಇದ್ದಾವೆ.
ಈಗ ನಾವ್ ಹೆಂಗಿದ ಇದು ಇದು ಮಾಡಿದ್ರಲ್ಲ ಯ ಎಕ್ಲಿಪ್ಸ್
ಹ್ಮ್.
ಅದಲ್ಲ ಮಾಡು
ಅದ್ರಲ್ಲಿ ಮಾಡಕ್ಕೆ ನಾನು ಇನ್ನು ಸ್ವಲ್ಪ ತಿಳ್ಕೊಕೋಣುದಿತ್ತು ನಂಗೆ ಗೊತ್ತಾಗಿಲ್ಲ ಅದಕ್ಕೆ ನಾನ ಎಲ್ ಮಾಡ್ದೆ.
ಅದು ಏನ್ ತಿನ್ಕೊಳ್ಳೋದು ಅದು ಏನ್ ತಿನ್ಕೋಣೋದು ನೀನು.
ಹ್ಮ್ ನಾಳೆ ಕುತ್ಕೊಬೇಕು ಅದೇ ಆ
ಏ ನಾನ್ ಏನ್ ಮಾಡಿದೀನಿ ಗೊತ್ತಾ ಫಸ್ಟು ಅ ಯಮ್ಮ ಕೊಟ್ಟವಳಲ್ಲ. ಅದು ಎತ್ಕೊಂಡೀನಿ ಪ್ರಶ್ನೆನಾ ಆಯಮ್ಮ ಕೊಟ್ಟಿರೋ ಐದು ಆನ್ಸರ್ ಅಯಮ್ಮ ಕೊಟ್ಟಿರೋ ಆನ್ಸರ್. ಆಯಮ್ಮ ಕೊಟ್ಟಿರೋ ಆನ್ಸ್ ಮತ್ತೆ ಬರ್ಬೇಕ್ರೆ ಪಲಿನ್ ತಷ ಕೊಟ್ಟು ಎತ್ತೆನಕು. ಟೀಮ್ ಬರ್ತಾ ಇದೀವಿ ಇದು ಹೋಗೋದು ಅಂತ. ನಂಗೆ ಇದನ್ನ ಸ್ವಲ್ಪ ಅಸ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೋಡು ಆದ್ರೆ ಫಲಿತಾಂಶ ಸೇ ಒಂದೇ ಇರರ್ಬೇಕಂತ್ ಆಗ ಅದು ಕೊಡ್ತು ಕೊಟ್ಟಿರೋದನ್ನ ನನಗ ಹೇದಾನೆ ನಿಂಗೆ ಎಲ್ಲಿದ್ರೂ
ಇವಾಗ ನಮ್ಮ ಮೇಷ್ಟು ಕಲ್ಸಿರೋನು ಅ ಲೇಖ್ನ್ನ ಗಳನ ನಾವೇ ಏನ್ ಓದ್ತಿವ ಇಲ್ಲ ಬೇರೆ ಕಡೆ ಹೋಗಿ ಸ್ವಲ್ಪ ನೋಡ್ಕಂಬಂದ್ ಆಮೇಲೆ ಓದ್ತಿವಿ. ಹಂಗೆ ಸ್ವಲ್ಪ ಇದ ಇರ್ಲಿ ಅಂತ ನಾನ್ ನೋಡ್. ಕೊಂಡಿದ್ ವೈರ್ಗೆ ಅಲ್ಲಿ ಹೋಗಿ ಪರೀಕ್ಷೆ ಬರೀತರ್ಬೇಕ್ರೆ ಎಡವಟ್ಟು ಆಯ್ತು ಯಾಕೆ. ಬೇಕು
ಈಗ ಹೆಂಗಿರ ಅವ ಅವ್ನ ರಜಾ ನಮ್ರಸರ್ ತ ತೋದ್ರೆ ಅಂತದಲ್ಲಲ್ಲಾ ಅದೊಂದು ಒಳ್ಳೇದು. ನೋಡಿಈಜಿ ಇದ್ರ ಹತ್ರಾ ಮಾತ್ರ ಒತ್ಕೊಂಡ್ ಹೋಗತಿನಿ.
ಹ್ಮ್ ಹ್ಮ್ ಹ್ಮ್
ಹ ಆಪೋ ವಯ್ಯೂರ್ಲ್ಲ ಸರ್ ಹೇಳ್ದೇನೆ ಸರ್ ನೀವು ಹೇಳ್ತಾರಲ್ಲ ಸರ್ ಈ ಆದ. ಈಸಿ ಇರ್ತದ ಅದು ಮಾತ್ರ ಹೊದತ್ಕೊಂಡ್ ಬನ್ನಿ ಅಂತ ನ ಇದಂಗೆ ಇಷ್ಟ ಆಯತ ಅದಕ್ಕೆ ನ ಹೇಳಿ ಮಾತ್ರ
ಜಾವ ಒಂದೇ ಹತ್ತು ಕೊಟ್ಟು ಇಟ್ಟಿರೋದು ಮಿಕ್ಕಿ ಇದೆಲ್ಲಾ ಇವು ಅಡ್ಡದ ಎಂಟ್ ಕೊಟ್ಟವ್ರೆ. ಡಿಬಿಎಂಎಸ್ಸು ಹಳ್ಕೊಟ್ಟಾರಷ್ಟೆ ಹ ಹ ಇ ಲೇಖನಗಳು ಬರೆಯಕೆ ಪರೀಕ್ಷೆಗೆ
ಹೌದಾ
ಹಾ ಅಂದ್ರೆ ಇದು. ಟೋಟಲ್ಲೆ ಲೆಕ್ನಾಗಳು ಎಲ್ಲಾ ಸೇರಿ ಎಷ್ಟ್ದಾವೆ ಅಂತ.
ಓ ನಾನ್ ಅದೆಲ್ಲಾ ನೋಡಿಲ್ಲ ನನ್ ಇದ್ ಮಾತ್ರ ಜಾವದು ಮಾತ್ರ ಟೋಟಲ್ ಕೊಟ್ಟಿದ್ರಲ್ಲ ಅ
ನಿಮಗೆ ಮೊದ್ನೇ ಪರೀಕ್ಷೆ ಯಾವ್ದಿ ಇರೋದು ಹೇಳು.
ನಮ್ದಾ ನಮ್ಗ ಜಾವ.
ಹ ನಮ್ದು ಮೊದ್ಲು ಅಡ ಹಿಟ್ಟು ಆಮೇಲೆ ಡಿ ಬಿ ಎಂ. ನಿಮ್ ಹೆಸರು ಲಾಸ್ಟ್ ಆಗ ನಮ್ ಜಾವ ಬತ್ತಾಯ್ತು.
ನಮ್ಮ್ ಲಾಸ್ಟ್ಲ್ಲಿ ಡಿ ವಿ ಎಮ್ ಎಸ್ ಮಧ್ಯದ ಮಧ್ಯದಲ್ಲ. ನಾಾನು ಅದೇ ಈ ಶನಿವಾರ ಎತ್ತೆ ಕೂತೆ ಚೀಟಿಗಳು ಬರಿಬೇಕು.
ನಾನ್ ಅದನ್ನ ನಾಳೆ ಇವತ್ತು ಕುತ್ಕೋಣ ಅಂತ ನೇ ಇದಿದ್ದು ಅದು ಅದು ಯಾವ್ದು ನಂಗೆ ಸರಿಯಾಗಿ ಬಂದಿಲ್ಲ. ಹ ತಲೆ ಕೆಟ್ಟು ಮಧ್ಯಾಹ್ದವರೆಗೂ ಈ ಆ ಏನ ಕೈ ಯಂತ್ರನು ನೋಡ್ಕೊಣು ಕುಂತೆ.
ಹ್ಮ ನಂಗು ಅದೇ ಅಪ್ಪಾ ನಂಗ ಏನೋ ತಲೆ ಕೆಟ್ಬಿಟ್ರೆ ನಂಗ್ ಮಾಡಕ್ ಮನ್ಸ ಬಂದ್ಬಿಡಲ್ಲ
ಆ ಮಧ್ಯಾಹ್ನ ಊಟ ಮಾಡ್ಕೊಂಡ್ ಬಂದು ಸ್ವಲ್ಪ ನೋಡ್ದೆ ನಿದ್ದೆ ಬಂತು ಮಳ್ಕ ಕೊಂಡು ಈಗ ಎದ್ದೇ ಒಂದು ಆರು ಆರು ಕಾಲಲ್ಲಿ.
ಹಾ ನಾನು ನಿದ್ದೆನೇ ಮಾಡಿಲ್ಲಾ ಮಲ್ಕೊಂಡಿರೋನು ಮಲ್ಕೊಂಡು ಇಲ್ಲ ಸ್ವಲ್ಪ ವಾಕಿಂಗ್ ಹೋಗಿದ್ದೆ. ಮುಗಸ್ಕೊ ಬಂದಿ ಈಗ ಸ್ವಲ್ಪ ಚಾ ಕುಡ್ದೀ ಹಂಗೆ ಇವಗಿತ್ತಲ್ಲ ಹಂಗ್ ಮಾಡ್ದೆ. ಫೋನ್ ಕರೆ ಮಾಡಿದೆ.
ಹ್ಮ ನಾನು ಅದೇ ಅನ್ಕೊಂಡೆ ಒಂದು ನೀನ್ ಮಾಡ್ದೆ ಇನ್ಯಾರು. ಕ್ವಿಕ್ ಮಾಡ್ತೀನಿಂತ ಹೇಳಿದ ಅವ್ನು ಮಾಡಿಲ್ಲ ಅದ ಯಾಕ ಅಂತ ಮೆಸಜ್
ಏ ಅವನು ಊರುಗ ಹೋಗನೋ ಇಲ್ಲ ಇಲ್ಲ ಅವ್ನು ಊರುಗ ಹೋಗಣೆ ಊರ್ಗ ಹೋಗೋಣ ಅವ್ರ ಊರಲ್ಲಿ ನೆಟ್ ಇದ್ ಬರಲ್ಲ ಅಂತೆ ಸಿಗ್ನಲ್ ಸರಿಯಾಗ ಅದಕ್ಕೆ ಅವನ್ ಮನಲಾ
ಊರ್ಗ್ ಹೋಗಿರೋರೆಲ್ಲಾ ವಾಪಸ್ ಬರ್ತ್ರ್ದ ಹೇಳಿ ಇವಾಗ
ಅವನು ಇವಾಗ ಇನ್ನ ಬರ ಏ ಅವನ್ ಇಲ್ಲೇ ಕೋಲಾರಲ್ಲ ಎಷ್ಟೋ ತಲೆ ಎಷ್ಟೋ ಅರ್ಧ ಒನ್ ಅವರ್ ಅಲ್ ಬರ್ಬೋದ ಅಂತ ಅವನು
ಹ ಅವ್ನ್ ಬರ್ತಾನೆ ಅಲ್ಲ ಬೇರೆ ದೂರ್ಕ್ ಹೋಗಿ ದೂರ್
ಹಓ ಅವ್ರಗಲ್ಲ ಕಕ್ಷಗಳು ಬರ್ಬೇಕಪ್ಪಾ
ಅವರೆಲ್ಲಾ ಆವಾಗಲೇ ಬಂದ್ ಸೇರ್ಕೊಂತತಾರ ಯಾಕಂದ್ರೆ ಇವಾಗ ಬಂದಿಲ್ಲ ಅಂದ್ರೆ ಓದಕ್ ಆಗಲ್ಲ ಅಂತೇಳ್ಬಿಟ್ಟು
ಹಾ ಅದಕ್ಕೆ ನಾ ನಾನ್ ಶ ನೀನ್ ನಾಳೆ ದನ ಮಾಡ್ತಯ ಶ ಶುರು
ಹ ನಾಳೆ ಕುೂತ್ಕೊಂಡು ಮೂರು ಅದ್ರ ಜೊತೆಗೆ ಇವು ಅ ಏನೋ ಮುಖ್ಯತ್ ಪ್ರ ಇರ್ತವಲ್ಲ ಬರಿಯೋವು
ಹಾ
ಅವವುಕ್ಕೂ ಸ್ಕೀಮ ಗಳಲ್ಲಾ ನಾೆೇನೆ ಕುೂತ್ಕೊಂಡ್ ಕಳ್ಬಿಟ್ಟ ಅವು ಒಂದೇ ಸತಿ ಅಮೌಂಟ್ ಎಲ್ಲ ಒಂದೇ ಸತಿ ತೆಗೆಸ್ಕೊ್ಬ ಮೂಡ್ತೀನಿ
ಅದು ಯ ಈ ಮೂರನೇದು ಮೂರನೇದು ಸ್ಕೀಮ್ ಕಳಸಿಲ್ಲ ಒಂದೇ ಸಬ್ಜೆಕ್ಟ್ ಕಳ್ಸರೋದಷ್ಟೇ
ಅದೇ ನಾಳೆ ಮೇಸ್ರ್ಗಳಿಗೆ ಮೆಸೇಜ್ ಆಗ್ತೀನಿ ಯಾವ್ದ ಯಾವ್ದ ಐತಿ ಯಾವ್ದ್ಯ ಯಾವ್ದ ಇ ಅಂತ ಹೇಳ್ಬಿಟ್ಟು
ಹಾಂ
ಅವ್ರ ಕಳ್ಸಕ್ ಹೇಳ್ತೀನಿ ಕಳ್ಸೋದು ಅಂದ್ರೆ ಪರವಾಗಿಲ್ಲ ಇಲ್ಲಾಂದ್ರೆ ಶನಿವಾರ ಹೋಗ್ಬೇಕು ಇಲ್ಲಾ ಅಂದ್ರೆ ಅದೇ ಆ ಈ ಈ ಪರೀಕ್ಷೆ ಪರೀಕ್ಷೆಗೆ ಹೋದಾಗ ಲೋಗಿಿಗೆ ಇಸ್ಕೊಂಡ್ ಬರ್ಬೇಕು ಅವ್ರ ಹತ್ರ ಅಷ್ಟೇ
ಅಷ್ಟೇ ಹಂಗೆ
ಒಂದೇ ಸತಿ ಮಾಡ್ದ ಅಂದ್ರೆ ಅಲ್ಲಿ ತೆಗ್ಸಕ್ ಹೋದವಾಗ ಅವ್ರಗ್ ಹಾಗೆಏ ನನ್ ಮೇಲೆ ಇದ್ ಬರಲ್ಲ ಅನ್ಮಾನ ಬರಲ್ಲ ಆ ಇ ಭನ ಪ್ರತಿ ಸತಿ ಹೋಗ್ತಾದ್ದೀನ ಅಂದ್ರೆ ಅಣ್ಮನ ಬಂದ್ಬಿಡುತ್ತೆ
ಹಾ ಹಾ
ಹಂಗಾಗಿ ಬಚಾವಾಗಕೆ ನಾನ್ ಹಂಗ ಮಾಡೋದು ಅದ್ರ ಜೊತೆಗೆ ಒಂದ್ ಎರಡ್ ಮೂರ್ ಎಕ್ಸ್ಟ್ರಾ ಆಳೆಗಳು ಸೇರಿಸಿರ್ತೀನಿ ಯ ದೊಡ್ಡ ದೊಡ್ಡದಾಗಿ ಇರೋವು
ಹ್ಮ್ ಹ್ಮ್
ಆ ಅವಾಗ ಅವ್ರಗ್ ಅಷ್ಟೇನಿದ್ ಬರಲ್ಲ
ನಾ ಅದಕ್ಕೆಪ ನಿ ಕದೆಲ್ಲಾ ತಂದು ಬಿಟ್ಟಾಕನಣ ಆಯ್ತು ನಾನ್ ನಾನ ಅದಕ್ಕೆ ಬರಿ ಬರೆಯೋಣಕ್ಕೆ ನಾನು ತುಂಬಾ ಇ ಮಾಡ ಯಾ ಂದ್ರೆ ಅದೆಲ್ಲ ಬೇಡದದೆಲ್ಲ ಬೇಡ ಅಂತ ಹೇಳಿ
ಕುತ್ಕೊಂಡ್ ಬರಿಬೋದು ಬಟ್ ಅಲ್ಲಿ ಕಾಣಸಲ್ವಲ್ಲ
ನಂಗಗೆನ್ ನಂಗಗೆ ಕಾಣ್ಸತ್ತಪ್ಪಾ ನಂಗೇನ ಇಲ್ಲಾ
ಹಾ ನಾ ನನಗೆ ಇದು ಚಷ್ಮಾ